ನಂತ ನಿಮ್ದಾವ
ಹಾ ಕೇಳಿಸದೆ ಹೇಳಿ
ಹ್ಮಷ್ಟನು
ನಮ್ಮ ಹೆಸರು ಕೋಮಲ ಅಂತ
ಹ್ಮ ್ಮಷ ಗಂಂತ ಹ
ಏನ್ ಯಶೋಧ ಅವರೇ
ಎಂತ ಮಾಡಿದ್ರಾ
ಹಾ ಮಾಡಿ ದ್ವಷ್
ಹ್ಮ್
ಹ್ಮ ಹ್ಮ್
ಏನ್ ಮಾಡ್ತಿದ್ರಿ ನೀವ ಇವಾಗ. ಏನ್ ಮಾಡ್ತಿದಿ ನೀನ ಇವಾಗ ಅಂತ.
ಹ್ಮ ಸ್ವಲ್ಪ ಬರುತ್ತಿದ್ವಿ. ಹ್ಮ್.
ಹ್ಮ್.
ನೀವೇನ್ ಮಾಡ್ತಿದ್ರಿ.
ನೀವು ಕರೆ ಮಾಡಿದ್ದೀರಿ ನೀವು ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಲ್ವಾ ಅದಕ್ಕೆ. ಅದಕ್ಕೆ ಮಾತ. .
ಹಾ ಹೌದಾ.
ಹಾ. ಆಗಲ್ಲ ಅಂತ ಹೇಳಿ. ಹ ಅದನು.
ಹ್ಮ್ ಸ್ವಲ್ಪ ಜೋರಾಗಿ ಮಾತಾಡಿ.
ಹಾ ಇವತ್ತ ಮಾತಾಡ್ತಿದ್ದೀನಿ ತೊಗೊಳ್ಳಿ ಫ್ರೀ ಇರ್ತೀರಿ ಅಲ್ವಾ.
ಹಾ.
ನೀವ್ ಮದ್ವೆ ಮಾಡ್ಕೊಬೇಕಂತಿದೀರಾ.
ಇಲ್ಲ ಇಲ್ಲ ಇಲ್ಲ ಇ
ಏನ್ ಮಾಡ್ತಿದ್ದೀರಾ ಹೌದು ಇವಾಗ.
ನಾವ್ ಇನ್ನ ಓದ್ತಿದ್ದೀವಿ.
ಅಲ್ವಾ ನೀವು.
ಹಾ.
ಒದ ಮುಗಿದ್ಮೇಲೆ ಮಾಡ್ಕೋಬೇಕಲ್ವಾ ಮದ್ವೆ ಯಾವತ್ತಿದ್ರೂ.
ಇನ್ನ ಟೈಮ್ ಇದ್ಯಲ್ಲ. ತುಂಬಾನೇ.
ಅಂದ್ರೆ ಅದೇ ನನ್ ಚಾಯ್ ಅಂದ್ರೆ ಸುಮ್ನೆ ಕೇಳ್ದೆ ಅಷ್ಟೇ.
ಹಾ ಮಾಡ್ಕೋತೀವಿ ಬಟ್ ಇನ್ನ ಇವಗ್ ಗೆ ಮಾಡ್ಕೊಣಲ್ಲ.
ಅದೇ ಮದ್ವೆ ಆದ್ರೆ ನೀವು ನಿಮ್ಮ ಮನೆಯಲ್ಲಿ ಹುಟ್ಟಿ ಅಂದ್ರೆ ಒಪ್ಪಸತ್ತಾ ಮನೇಲಿ ಹೇಳ್ತಾರಲ್ವಾ ಅವ್ನ್ ಆ ಮದ್ವೆ ಆಗ್ಕ್ತಾರಾ ಅಥವಾ ನೀವೇ ಹುಡ್ಕೊಂಡು ಹೋಗಿ ಮದ್ವೆ ಆಗ್ತೀರಾ, ಇಲ್ವಾ ನೀವ್ ಹುಡ್ಕ್ ಇದ್ನ ಮನೆಗ್ ಹೋಗು ಓಪ್ ಸ್ಟಿ ಮದ್ವೆ ಆಗ್ತೀರಾ ನೀವು.
ಅ ಇಲ್ಲ ಮನೆದಲ್ಲಿ ಏನೇ ಮನೆದಲ್ಲಿ ಆ ಎಲ್ಲ ಹೇಳ್ತಾರೋ ಅಲ್ಲೇ.
ಹ ಅಂದ್ರೆ ನೀನು ನೀವು ಮದ್ವೆ ಅಂದ್ರೆ ನೀವ ಲವ್ ಮಾಡಲ್ಲ ಅಂತ ಅರ್ಥ ಆಯ್ತು.
ಹಾ ಮಾಡಲ್ಲ.
ಯಾಕೆ ನಮ್ಮ ಅಣ್ಣಾನೇ ಇದ್ದಾರೆ ಮಾಡಿ ಏನು ಆಗಲ್ಲ.
ಬೇಡ ನಂಗ ಅವೆಲ್ಲಾ ಇಷ್ಟ ಇಲ್ಲ.
ನನಗೂ ಇಷ್ಟ ಇಲ್ಲ ಆದ್ರೆ ಸುಮ್ಮನೆ ಹೇಳ್ದೆ ನಿಮ್ಗೆ ಏನ್ ಅನ್ತೀರ ನೀವು ಅಂತ ಹೇಳಿ ಕೇಳಕ್ಕೆ
ಇಲ್ಲ ನಮ್ಗ ಇಷ್ಟ ಇಲ್ಲ ಆತರ ಏನು ನಮ್ಗ ಇಷ್ಟ ಆಗಲ್ಲ.
ಏನ್ ಆಗತಿತ್ತ ಏನ್ ಆಗ್ತಾರ ಆಗಲ್ಲ ಸ್ವಲ್ಪ ದಿನ ಅಷ್ಟೇ ಇಲ್ಲ ಅಂದ್ರೆ ಜಸ್ಟ್ ಟೈಮ್ ಪಾಸ್ ಲವ್ ಮಾಡಿ ಅಲ್ವಾ.
ಆತರ ಎಲ್ಲಾ ಬೇಡ ನಂಗ ಇಷ್ಟ ಇಲ್ಲ ಆತರ ಎಲ್ಲಾ. ನಂಗ ಓದು ಇವಾಗೆಲ್ಲ. ಬೇಡ ಬೇಡ ನಂಗ್ ಇಷ್ಟ ಇಲ್ಲ ಅದೆಲ್ಲಾ.
ಹ್ಮಲ್ಲ ಹ್ಮ.
ನಂಗ್ ಅವೆಲ್ಲಾ ಇಷ್ಟ ಆಗಲ್ಲ.
ಹಾ ಸರಿ ಬಿಡಿ ಕಮಲ ಅವ್ರೆ. ಯಾಕಂಗ್ ಮಾಡ್ತೀರ.
ಹ್ಮ್ ಹ್ಮ್ ಮತ್ತೆ ನೀವ್ ಕೇಳ್ತಿದ್ದೀರಲ್ವ ಅದಿಕ್ಕೆೇ ಹೇಳ್ತಿದ್ದೀವಿ.
ಹಾ ನಿನ್ ಸುಮ್ನೆಕ್ಕೆ ಹೇಳಿದೆ ಅಪ್ಪಾ ಅಪ್ಪ ಇದ್ರು ಅಂತ ಹೇಳಿ.
ಹ್ಮ್.
ಸ್ನೇಹಿತರು ಸ್ನೇಹತ್ಪ್ಪ ಇಷ್ಟು ಜೋಕ್ ಮಾಡ್ಬಾರ್ದ ನಾವು.
ಇಲ್ಲ ಇಲ್ಲ ಆತರ ಏನಿಲ್ಲ.
ಹ್ಮ್.
ಹ್ಮ್.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
ಹಾ ಯಶೋದವ್ರೆ.
ಹೇಗಿದ್ದೇ .
ಚೆನ್ನಿದ್ದಿದ್ದಿ.
ಹೌದಾ ಒಮ್ಮೆ ಮಾತಲ್ಲಿ ಮುಗಿಸ ಬಿಡ್ತೀರಾ ನೀವು ಚೆನ್ನಾಗಿದೆ ಅಂತ ಹೇಳಿ.
ಇಲ್ಲ ತುಂಬಾನೇ ಚೆನ್ನಾಗಿದೆ ಎಂಜಾಯ್ ಮಾಡ್ತಿದ್ದೀವಿ ತುಂಬಾನೇ. ಹ್ಮ.
ಹಾ ಓದತಿದ್ದೀರ ಅಂದನ್ ಎಲ್ದ ನೀವು. ಹೇಗಿದೆ ನಿಮ್. ಹಓದು ಎಲ್ಲ.
ನೀವು ಈಗ್ ಓದದ ಯಾವಾಗ ಓದ್ತಾನೆ ಇರ್ಬೇಕು ಏನ ಓದ್ತಿೀವೋ ಏನೋ. ಗೊತ್ತೆ ಆಗ್ತಿದಿಲ್ಲ ನಮ್ಗ್ ಅ ತನೂ ಪರೀಕ್ಷೆ ಹಿಂದಿನ ದಿನ ಅಷ್ಟೇ ಚೆನ್ನಾಗ್ ಓದ್ತೀವಿ ಅಲ್ಲೋಗ್ ಏನೋ ಬರಿತೀವಿ ಅವ್ರ್ ಏನೋ ಕೊಟ್ಟಿರ್ ತರೆ
ಹ್ಮ್.
ಒಂದ ಸ್ವಲ್ಪನುೂ ಚೆನ್ನಾಗಿ ಅನ್ಸಲಿಲ್ಲ ವಿದ್ಯಾರ್ಥಿ.
ಏಡಲ್ವಾ ನಿಮ್ಗೆ ಗೊತ್ತಿರೋದೆಲ್ಲಾ.
ಏನು ಕೊಡಲ್ಲ ಸ್ವಲ್ಪ ಕೊಟ್ಟಿರ್ತಾರೆ. ಪಾಸ್ ಆಗೋ ರೇಂಜಿಿಗೆ ಅಷ್ಟೇ ಕೊಟ್ಟಿರ್ತಾರೆ ಬೇರೆ ಏನು ಕೊಡಲ್ಲ ಅವರು.
ಹೌದ ಅವ್ರ ಕೂ ಅ ಬೇಕಲ್ವಾ ಮತ್ತೆ ಅವರು ದುಡ್ಮೆ ಎಲ್ಲ ಮಾಡ್ಬೇಕು ಅದ್ರಲ್ಲಿ. ಜಾಸ್ತಿ ದುಡ್ ಕಡ್ತೀರಾ ಅಂತ ಹೇಳಿ ಹಂಗ ಮಾಡ್ತಾರ.
ಂತ ಏನ್ ಮಾಡ್ತಾರೆ ಎಲ್ಲಾ ತಗಿಿತಾರ್ ಮಾರ್ಕ್ಸ್ ನಾವೆಲ್ಲ ಕಷ್ಟದಿದ್ದ ಓದಿದ್ದೆಲ್ಲ ಏನ್ ಆಗ್ಬೇಕು ಸರಿ.
ಅದ ನಿಜನೆ ಬಟ್ ಅವ್ರಗು ಅರ್ಥ. ಅರ್ಥ ಆಗ್ಬೇಕಲ್ವಾ ನಿಮ್ದು ಕಷ್ಟ ಎಲ್ಲ ಆದ್ರೂ ಏನ್ ಮಾಡಕ್ ಆಗುತ್ತೆ. ಅವ್ರ ಹಂಗಿದಾರೆ ಅಂದ್ರೆ ನಾವೆ ಅಡ್ಜಸ್ಟ್ ಆಗ್ಬೇಕಲ್ವಾ.
ಹ್ಮ್.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
ನೀವ್ ಹೇಳ್ಬೇಕು ಯಶೋದವ್ರೆ ನಿಮ್ದು ನೀವ ಎನ್ ಮಾಡ್ತಿದ್ದೀರಾ.
ಹಾ ಕೆಲ್ಸ ಮಾಡ್ತಿದ್ದೀಿ ನೋಡ್ರಿ. ಅದೇ ದಿನಾವು. ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಗೆ ಕೆಲಸ ಮುಗ್ದಿ. ಆಮೇಲೆ ಬಂದು ಅಡಗೆ ಮಾಡ್ಕೊಂಡ.
ಹ್ಮ ಹಾ ಹಾ
ಹ್ಮ್
ಮತ್ತೆ ಏನ್ರೀ ಸಮಾಚಾರ
ಹ್ಮೊ ಎಲ್ಲ್ದ ಹೋಗಿದ್ದ
ಹಾಂ
ನೀವು ಸಂಗೀತ ಜೊತೆ ಎಲ್ಲಾದ್ರು ಹೋಗಿದ್ದೀರ
ಇಲ್ಲ ಎಲ್ಲಿ ಹೋಗಿಲ್ಲ
ಹ್ಮ್ ಮಾತಾಡಿ ಕಮಲ ಅವ್ರೇ ಮಾತಾಡಿ
ನೀವೆಲ್ಲಾದ್ರೂ ಹೋಗಿದ್ರಾ
ಮೈಸೂರಿಗೆ ಹೋಗಿದ್ದೆ ನಾನು ಅಂದ್ರೆ ನಮ್ದು ಹೋಗಿ ಅಲ್ಲಲ್ಲ ಇಲ್ಲಿ ಬೆಳಿಗ್ಗೆ ಐದ್ ಗಂಟೆಯಿಂದಾನೇ ಬಿಟ್ಟಿದ್ವಿ ಐದ್ ಗಂಟೆಯಿಂದ ಹೋಗಿ ಮೈಸೂರಿಗೆ ಹೋಗಿ ಮೈ ಮೈಸೂರಲ್ಲಿ ಹೋದ ತಕ್ಷಣ ಅದೇ ತಿಂಡಿ ತಿಂದ್ವಿ ದೋಸೆ ದೋಸೆ ಮತ್ತೆ ಪರೋಟಾ ಮತ್ತೆ ರೈಸ್ ಏನೇನೋ ತಿಂಡಿ ತಿಂದು ಆಮೇಲೆ ಮ ಮತ್ತೆ ಬಸ್ ಇಡ್ಕೊಂಡು ಅಂದ್ರೆ ಬೆಟ್ಟಕ್ ಮತ್ತೆ ಇರುತ್ತೆ ಗಾಡಿಯಲೆಲ್ಲ ಅಲ್ಲಿ ಅದೇ ಕೊಂಡು ಅದು ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲೇ ಚಾಮುಂಡೇಶ್ವರಿ ಇದು ಏನ್ ದರ್ಶನ ಪಡೆದುಕೊಂಡು ಹೊರಗಡೆ ಬಂದು ಹೊರಗಡೆ ಬಂದ್ಮೇಲೆ ಮತ್ತೆ ಎಳ್ನೀರ್ ಕೂಡುದ್ವಿ ತುಂಬಾ ಬಿಸ್ಲು ಇತ್ತು ಗೊತ್ತಾ ಅಲ್ಲಿ ಅದಕ್ಕೆ ಎಳ್ನೀರ್ ಎಲ್ಲ ಕೊಡ ದು ಮತ್ತೆ ವಾಪಸ್ ಮತ್ತೆ ಬಸ್ ಹತ್ಕೊಂಡ್ ಬಂದ್ವಿ
ದರ್ಶನ ಎಲ್ಲಾ ಚೆನ್ನಾಗ ಆಯ್ತಾ
ತುಂಬಾನೇ ಚೆ ಆಯ್ತ ಜಾಸ್ತಿ ಏನ್ ಅಷ್ಟೊಂದು ಅಂದ್ರೆ ಜಾಸ್ತಿ ಜನ ಏನ್ ಇರ್ಲಿಲ್ಲ ಸ್ವಲ್ಪ ಜನನೆ ಇದ್ರು ಆದ್ರ ಅಲ್ಲೇ ಹೂಂ ಅಂದ್ರೆ ಹೋಗ್ ಬಂದ್ವಿ ಸ್ವಲ್ಪ ಜನನೇ
ಹ್ಮ್ ಹ್ಮ್
ಹ ಒಂದು ಗಂಟೆ ಲಷ್ಟಲ್ಲಿ ಅಲೆ ಮುಗಿಸಿಕೊಂಡು ಬಂದಿದ್ವಿ ನಾವು
ಹಾ ಹಾ ಹಾ
ತುಂಬಾ ಚೆನ್ನಾಗಿತ್ತು ಮತ್ತೆ ಹಾ ನೈಟ್ ಅಂದ್ರೆ ಸಂಜೆ ಅಷ್ಟರಲ್ಲಿ ಬಂದ್ವಿ ನಾವು ಮನೆಗೆಲ್ಲ ವಾಪಾಸ್ ಆಮೇಲೆ ಮತ್ತೆ ಇನ್ನೊಂದ್ಸಾರಿ ದಾಂಡೇಲಿಗೆ ಹೋಗಿದ್ವಿ ನಮ್ ಸ್ನೇಹಿತರ ಜೊತೆ ನಾವ್ ಒಂಬತ್ತು ಜನ ಹೋಗಿದ್ವಿ ಅಲ್ ಎಲ್ಲ
ಮನೆಲಿ ತುಂಬಾ ಚೆನ್ನಾಗಿದ್ಯಲ್ಲ
ಓ ತುಂಬಾನೇ ಚೆನ್ನಾಗಿದೆ ಹಸರು ಅದೆಲ್ಲಾ ಸುತ್ತಮುತ್ತ ತುಂಬಾ ಚೆನ್ನಾಗಿತ್ತು ಹೋಗ್ ಬಂದ್ವಿ ಅಲ್ಲು ಕೂಡ ಅಲ್ಲೂ ಅಂದ್ರೆ ನೀರಿನ್ ಜೊತೆ ಎಲ್ಲಾ ಆಟ ಆಡೋದಿತ್ತು ನೀರಲ್ಲಿ ನೀರಲ್ಲಿ ಮುಳ್ಗೋದೆಲ್ಲಾ ಆಯ್ತು ಗೊತ್ತಾ ಅದೆಲ್ಲಾ ಅದೆಲ್ಲಾ ಅಂತ್ರು ಹೆಂಗ್ ಮಾಡಿದೀವಿಲ್ಲಂದ ಒಂದ್ ಫ್ರೆಂಡು ನೀರ್ಗ್ ಭಯ ಕೊಡ್ತಿದ್ ಅವಳು ಬೋಟ್ ಬಿಟ್ಟು ಇಳಿತಾನೇ ಇರ್ಲಿಲ್ಲ ಗೊತ್ತಾ
ಹೌದಾ
ಹ ಆಯ್ತ ಬರ ಅಂದ್ರೆ ಬೋಟ್ ಕೈಯಲ್ಲ ಹಿಡ್ಕೊಂಡ್ ಬಿದ್ದಿದವು ಆಮೇಲೆ ಫೋಟೋಸ್ ಎಲ್ಲ ತಗೊಂಡಿದೀವಿ ಅದ್ರಲ್ಲಿ
ಹಾ
ಹಾ ಬಿದ್ದಿರ್ಲಿಲ್ಲ ಅವಳು ಮತ್ತೆ ಆಮೇಲೆ ಎಳ್ಕೊಂಡ್ ಎಳ್ಕೊಂಡ್ ಹೆಂಗೋ ಒಂದ್ ಆಮಸಿ ಬೇಯಿಸಿ ಇಲ್ದಿರಬೇಕು ಮಸ್ತು ಎಲ್ಲ ಖುಷಿ ಕೊಟ್ಟು ಎಂಜಾಯ್ ಮಾಡ್ ಬಂದ ನಾವು
ಹಾ
ನೀ ಯಾಕ್ ನೀ ಯಾಕೆ ಯಾರ್ ಜೊತೆನೂ ಹೋಗಿಲ್ಲ
ಎಲ್ಲ ಹೋಗಿಲ್ಲ ಹೋಗ್ಬೇಕು ಈಗ
ಹೌದಾ ಹಾ ಇನ್ಮೇಲ್ ಗಿರಾಗಿ
ಅದೇ ಸ್ವಲ್ಪ ದಿನ ಆದ್ಮೇಲೆ ಹೋಗ್ ಬೇಕ್ ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ಎಲ್
ಅದ ಅದ ಹ
ಹ ಎನಿಲ್ಲ ನೋ ಯೋಚ್ನೆ ಮಾಡದು ಹೋಗ್ಬಿಡದು ಅಕ್ಕ ತರ ಜಾಸ್ತಿ ಹೋಗ್ತೇನಿ ನೈಟ್ರೊಂದಿಗೆ ಹೋಗ್ ಹತೀನಿ ಆ ಅವಾಗವಾಗ ಹೋಗ್ತೀನಿ
ಹಾ ಮತ್ತೆ ಹೋಗ್ ಬರ್ತಿರ್ತೀರಾ ಅಂದ್ರೆ ನಿಮ್ ಚಾಮುಂಡಿ ಬೆಟ್ಟ ಅಂದ್ರೆ ತುಂಬಾ ಇಷ್ಟನಾ
ತುಂಬತ ಪದೇ ಪದೇ ಪದೇ ಹೋಗ್ತಿರ್ತೇನೆ ಅಂದ್ರೆ ಖುಷಿಯಲ್ಲೆ ಹೋಗ್ತಿನ್ ನಿ ಬೇಕ್ ದಾರದ್ರೆ
ಹ್ಮ್ ಒಥರ ಪೀಸ್ ನಾ ನಾಾನು ಒಂದ ಸರಿ ಹೋಗಿದ್ದೆ ಯಶದವ್ರ ತುಂಬಾ ಚೆನ್ನಾಗಿದ್ ನಾವು ಆಷಾಡ ಟೈಮಲ್ಲಿ ಹೋಗಿದ್ವಿ ನಾ ಎಲ್ಲಾ ಮಾಡ್ಸಿದ್ದು ತುಂಬಾನೇ ಚೆನ್ನಾಗ್ ಅನ್ಸ್ತಿತ್ತು ತುಂಬಾ ಅವತ್ತು ಅವತ್ತಿನ ಇಂದಿನ ದಿನ ಎಲ್ಲಾ ಫಿಲಿಮ್ ಆಕ್ಟರ್ಸ್ ಎಲ್ಲ ಬಂದಿದ್ರು ತುಂಬಾ ಚೆನ್ನಾಗ್ ಅನ್ಸಿದತ್ತು ನಮ್ಗೆ ಅವತ್ತಿನ ದಿನ ಅಲೋ ಯಶದವ್ರೇ ಇದ್ದೀರಾ
ಹಾ ಇದ್ದೀವಿ ಇದ್ದೀವಿ ಹೇಳಿ
ಹ್ಮ ತುಂಬಾ ಚೆನ್ನಾಗ್ ಮಾಡಿದ್ರು ಅಲಂಕಾರ ಎಲ್ಲಾ. ಬಟ್ ತುಂಬಾ ಜನ ಇದ. ಇದ್ರು ಆದ್ರೂ ತುಂಬಾ ಚೆನ್ನ್ ದರ್ಶನ ಆಯ್ತು.
ಅದ ಅವ್ರ ಮತ್ತೆ ನಿನ ಕರೆ ಮತ್ತೆ ತಗೊಳ್ಳಳಿ ನ ಮುಖಂದಾರ